ಟ ಸರ್ ಸರಿ ಯವ್ವ ನನ್ ಮಗನ ಹಿಂಗ ಹಿಂಗ ಮೀಸೆ ಬರ್ದಾರ ಅಜ್ಜಿ
ಅವರನ ಆಸಿ ಮಾತಾಡಿಲೋ ಯಪ್ಪ ಮೀಶೆ ಅಂತ ಯಾಕ್ ಬರದಿ ಮಗನಿಗೆ.
ಪೈಯನ್ ಕೈಯಾಗ ಕೊಡಲ್ಲಿ.
ಮತ್ತ ಮುತ್ತು ಮಕಂಡನ.
ಮುಚೆಂಟಂಗ ಎಕ್ಕಡು
ಹಲೋ
ಹಲೋ.
ಆರಾಮ್ ಇದ್ದೀರಾ, ಬ್ರದರ್
ಹಾ ಹಲೋ
ಏನ್ ಮಾಡಾಕತ್ತೀರಿ
ಏನ್ ಇಲ್ಲ ಮಕ್ಕಂದಿನಿ ಸುಮ್ಮನೆ
ಊಟ ಆಯ್ತಾನು ಊಟ ಊಟ
ಊಟ ಎಲ್ಲ ಆಯ್ತು ಅಗಳೆ ಹಗಳೆ ಚಿಕನ
ಏನ್ ಊಟ ಮಾಡಿದಿ
ಚಿಕನ್
ಚಿಕನಾ
ಹ್ಮ್
ಮನೆಗೆ ಎಲ್ಲಾರು ಆರಾಮ್ದಾರನು
ನಾ ಯಾವಾರ್ರ ಮಾಡ್ರ ನಿನ್ಗೆ ಜಡ ಈ ಬಂದ ಸ್ವಲ್ಪ ಅಲ್ಲ
ಆ
ಮೆನಗ ಆಯ್ತದ ಸ್ವಲ್ಪ ಏನ ಜ್ರ ಬಂದಾವಂತಲ್ಲ
ಹ್ಮ್ ಹ್ಮ್ ಬಂದಿತ್ತು ಇವತ್ತು ಚೂಸಿ ಕೆಟ್ಟಿದೀವಿ ಸೊಪ ಕಡಿಮೆಗಯತಿೀ ನಾಳಗ ವಿದ್ಯಾಲಕ್ಷ್ಮಿ ಸಾಲಿ ಹೋಗಬೇಕು
ಹ್ಮ್ ಬಹಲೆ ಬಾರ ಛಂದ ಅಾಲ
ಹ್ಮ್ ಎಪ್ಪ
ಹ್ಮ್
ಒಲ ಏನ್ ಬಿತ್ತೀರಿ
ಅತ್ತಿ ಅತ್ತಿ ಬಿಟ್ಟಿವೆ
ಅತ್ತಿ ಬಿತ್ತೀರಾನ ನಾವ್ ಅತ್ತಿ ಊರ್ತಿ ನಮ್ ಕಡೆ ಎಲ್ಲಾ ನೀವು ಬಿತ್ತತೀರಾನ
ಹ್ಮ್ ಇ ಟೂರಿ ಉಟ್ರಿ ಅಂತಲ್ ಬರ್ಲ ನಾನ ನ ಸ್ವಂತವರು ಇ ಮಣಮೆಟ್ಟಿ
ಮಾನ್ ಮಾಡಟ್ಟನು
ಹ್ಮ್
ಹ್ಮ್ ಹ್ಮ್
ಇ ಟೂರ್ ಒಂಟ್ರಿ ಅಂತಲ್ಲ ಬರ್ಲ ನಾನ
ಕ್ಯಾಟೂರ್
ಬಾನಳ ಕೆರಿ
ಹ್ಮ್
ಹ್ಮ್
ಹಓದ್ತೈತಿ ಒಂದ್ ವಾರದಾಗ
ನಿಮ ಬ್ಯಾಸ್ ಸಂತೋರ
ನಮದ ಇಲ್ಲೇ ಮಾನ್ಮಟ್ಟಿ ಕ್ರಸ್
ಬಾ ಕೇಳಿ ಅಂತಲ್ಲ
ಹ್ಮ್ ಹ್ಮ ಮಾನ್ಮಟ್ಟಿ ಕ್ಯಾಂಪ್ ಇಲ್ಲಿ ವೆಂಟಪ್ಪ ನಾಯಕನ ಚೌಕ ಐತಲ್ಲ ಅದನ್ನೇ ನಮ್ದ
ಬಾಳಳ್ ಕ್ರ ಅಂತ ನಿದು
ಬಾಣಲ್ಕೆರೆಗ ಜನ ವಾಸಿಸಲ್ಲ ಬ ಬೋನಾಳದಲ್ಲಿ ವಾಸಿಸ್ತಾರ
ಮಸಳಿ ಯವು ಜಿಗ್ಗ ಉಂಂತಲ್ಲ ಇಲ್ಲಿ
ಹ್ಮ್ ಮೊಸಳೆ ಇರ್ತಾವ ನೋಡಿದಾನು
ನಮಗೆ ಬೇಕು ಮತ್ತು ಮಸಳೆ
ನೀ ಹೋಗರಿ ತಿಿಂದ ಪಡ್ತಾ ನೀಣ
ಹಾ
ನಿಮ್ ಶಾಲೆಗೆಲ್ಲಾ ಚೆಂದ ಆಾಗಿ ಕೊಡ್ತಾರನು
ಹ್ಮ್ ಮತ್ತ ಚಂದ ಅತಾರ ಮತ್ತ
ಊಟಕ್ಕೆ ಎಷ್ಟ್ ಗಂಟೆಕ್ ಬಿಡ್ತಾರ
ಒಂದು ಹದಿನೈದು ನಿಮಿಷಕ್ಕೆ
ಲವು ನೀ ಒತ ಸಣನ ರ ಏನು
ನಕ್ಕ
ನಮ್ಗ ಒಂದು ಹತ್ತು ನಿಮಿಷಕ್ ಬಿಡ್ತಾರೆ ನಿಮ್ಗ ಹದ್ನೈದಕ್ಕೆ ಬಿಡ್ತಾರ ಹಂಗೆ ನೀ ಕೊಣೆ ರಿ
ಒಂದು ಹದ್ಐದ್ ನಿಮ್ಷಕ್ಕ ಮತ್ತೆ ಏನ ಮಧ್ಯಾಹ್ನ ಬಡ್ಲಾರ್ದೆ ಸಂಜೆಕ್ ಬಡ್ಬೇಕಾನ.
ಎರಡ್ ಗಂಟೆಗ್ ಬಿಡ್ಬೇಕೇ ನಿಮಗ.
ಹ್ಮ್ ಸುದ್ದಮ ಮನೆಗೆ ಬಡ್ತಾರ್ಅಲ್ ತೊಗ ಊಟಕ್ಕೆ ಸುಮ್ನ
ನೀ ಟಿಫಿನ್ ಹಯ್ಯಲ್ಲ ಶಾಲೆಗೆ.
ಒಯಲ್ಲ ನಾನು.
ಯಾಕ್ ಹೊಯ್ದ್ರೆ ಮರ್ಯಾದೆನ್
ಹೂ ಮತ್
ಹ್ಮ್ ಒಯ್ಬೇಕು ಎಲ್ಲಾರು ಊಟ ಮಡಂಗ್ ನೀನು ಊಟ ಮಾಡ್ಬೇಕು.
ಇಲ್ಲಾ ಮಾಡಲ್ಲ ಹಸಿವ್ರು ಎರಲ್ಲ ಬರ್ಕ ಪರ್ರ್ಕೊಂಡ್ ಹೈಡ್ ಮಾಡ್ತಿನ್ ನಾನು.
ಹ್ಮ್ ಬರ್ಕತ್ತ ಕೊಡ್ತೇನ್ ಇಲ್ ಮನೆಗ್ ಏನ್ ಮಾಡ್ತ್ಯ
ಮನೆಗ್ ಫೋನ್ ನೋಡ್ತಿನ್.
ಸ್ವಲ್ಪ್ ಚಂದ್ ಓದಿ ನೌಕ್ರಿ ತಕೋಬೇಕು.
ನೀನಾ ನೀ ನಿಂದ್ ಕಲಿ ಪಸ್ಟ್.
ನಾ ಕಲಿತಿನ್ ಬುಡುು ನಾನ್ದೇನ್,
ನಮಗ್ ಗೊತ್ತದ ಈ ವರ್ಸಂತ ನಿಂದ್ ಮುರಾರ್ಜ್ ಆಗಲಂತ.
ಆಗ್ಲಿಲ್ಲ ಅಂದ್ರೆ ನಿಮ್ ಸಾಲಿ ಎದಕ್ ಕುಟ್ಟ್ಯದ ನಾ ಓದದ್ಕೆ
ಅಡ್ಮಿಷನ್ ಬಂದಾಗ್ಯಾವ ಇಲ್ಲಿ ಕರ್ಕಲ್ಲ.
ಹ್ಮ ಅಪ್ಪ ಎಲ್ಲಾ ಹೇಳ್ತನ ಹೇಳಿ ಎಲ್ಲಾ ಅಡ್ಮಿಷನ್ ಮಾಡ್ ನಿಂದುನು ಇದೇ ದಿನ್ದಾಗೆ ಅಡ್ಮಿಷನ್ ಮಾಡಿತ್ತು.
ನಾನ್ ಮಾಡಿ ಒಂದ್ ವಾರ ಎರಡು ವಾರ ಆಯ್ತ ಇಲ್ಲಿ
ಹ್ಮ್ ಎಲ್ಲಾ ನಾವೆಲ್ಲಾ ಹೇಳಿ ಮಾಡಸ್ತೀವಿ ಬಿುಡು. ಆರ್ ನೇ ಕ್ಲಾಸ್ ಹೆಂಗ್ ಅದ ಸ್ಟ್ರಿಕ್ ಐತೆನ.
ಹ್ಮ್ ಕಂಡಪ ಸ್ಟ್ರಿಕ್ ಆದ್ ಮತ್ತೆ ಪ್ರೈವೇಟ್ ಸ್ಕೂಲ್ ಸ್ಟ್ರಿಕ್ - ಇರ್ಲಾರ್ದೆ ಹೆಂಗ್ ಇರ್ತನ್ ಮತ್
ಇಲ್ಲ ನಿಮ್ ಸಾಲಿ ಸ್ವಲ್ಪ ಅಷ್ಟೇನ್ ಸ್ಟಿಟ್ ಇಲ್ಲ.
ಹ್ಮ್ ಸ್ಟ್ರಿಟ್ ಇಲ್ಲ ನಾವು.
ನಿಮ್ ಸಾರಿ ಅಷ್ಟಕ್ ಸ್ಟ್ರಿಕ್ ಎಲ್ಲ ನಮ್ ಸಾಲಿ ಐತ್ ನೋಡಿ ಎಷ್ಟು ಸ್ಟ್ರಿಕ್ ಅದ.
ನಿಮ್ ಸಾಲಿ ಅಷ್ಟೇನ್ ಸ್ಟ್ರಿಟ್ ಇಲ್ ಬಿಡ್ - -
ನಮ್ ಸಾಲಿ ತರ ಯಾರ್ ಸಾಲಿ ಕೂಡ ಇಲ್ಲ.
ಅಲ್ಲಿಯಾರು ಕೆಮ್ತಾರದು.
ಅದು ಪ್ರವೀಣ ಅವದು.
ಹ್ಮ್ ಹ್ಮ್ ಗೂರ್ ಹಚ್
ಹ್ಮ್ ನಾಳಿಗ್ ಸಾಲಿ ಹೋಗದ್ ಬಂದ್ ಅದ ಅದಿಕ್ಕೆ ವಾಚ್ಕೊಂಡ್ ಮಕ್ಕಂಡನ.
ಹ್ಮ್
ನೀನ್ ಇ ವರ್ಷ್ ಎಸ್ಟ್ನೆ ಕ್ಲಾಸು.
ಹತ್ತು
ಹತ್ತ ವಾರದಾಗ ಎಷ್ಟ ದಿನ ಸಾಲಗೋಯ್ತಿ ಎಷ್ಟ್ ದಿನ ಬಿಡ್ತೀದಿದಿ.
ವಾರ್ದಾಗ ಒಂಬತ್ತು ದಿಸ ಹೊತ್ತಿನ್ ಸಾಲಿಗೆ.
ಒಂಬತ್ ದಿಸ. ನೀನ್ ಒಬ್ಬ ಸ್ಪೆಷಲ್ ಹುಟ್ಟಿ ತಗ ಜಗತ್ತಿಗೆ
ಹ್ಮ್
ವಾರಕ್ಕೆ ಎಷ್ಟು ದಿನಗಳು.
ವಾರಕ್ ಹತ್ತು ದಿನ.
ಹತ್ತುದಿಂದಗ್ ಒಂಬತ್ತು ಹೋಯ್ತಿದ್ದಿ ಒಂದಿನ ರಜೆ ಬರ್ತದೆನೂ.
ಹ್ಮ
ನೀ ಯಾವ್ ಸಾಲಿಗ್ ಹೊತ್ತಿದಿ ವಿದ್ಯಾಲಕ್ಷ್ಮಿ ಅಲ.
ಹ್ಮ್
ಇದು ವಾರಗಳು ತಿತ್ಗಳು ಹೇಳಕ್ ಯ ಸರ್ ಬರ್ತಾರ ಯಾವ ಟೀಚರ್ ಬರ್ತಾರ
ಹ ಎಲ್ಲ ಎಳಲ್ಲಾಮ
ಏ ಅಂದ್ರೆ ಮತ್ತಹನ್ ಕಳಸ್ತಾರೆ ಇದನ್ನೇ ಬರಲ್ಲ ಅ
ಅವೆಲ್ಲಾ ಫಸ್ಟ್ ಪೀಸ್ ಸೆಕೆಂಡ್ ಪೀಶಿಗೆತಾರ ಅವ
ಸ್ವಲ್ಪ್ ಜಾಸ್ತಿ ಹಿಂದರುಳ
ಹ್ಮ್
ನಾಳಗ್ ಬರ್ತೀನ ತಡಿ ಬೇಷ್ಟನೆಗ್ ವಾರ
ಮತ್ತೆ ಅವು ಓದ್ ಸಿಗ ಮತ್ತೆ ಇಂಜಿನಿಯರ್ ನೌಕರಿ ಬಂತ ನಾಳೆಗೆ ಮೆತ್ತೆ ಎಲ್ಲರಿಗ
ಹ್ಮ್ ಇತ ಬಂದ್ರ ಪಾಡಲ್ಲಿ ಎಲ್ಲಾರಗ
ಹ್ಮ ಹಾ ನಾ ಹೇಳ ಒಬ್ಬ ಬಾಳಾವ ಇ ಎ ಶಿಡಿ ಮುಗಿಸ ಎಲ್ಲ ಹೇಳಕತ್ತಾರೆ ಈಗ
ಹ ನಿಮ್ ಸಾಲಿ ಜಗ್ಗೆ ಉತ್ಸದ
ಹ್ಮ
ಆರನೇ ಕ್ಲಾಸ್ನರೆಗ ಏನ್ ಹೇಳ್ತಾರ
ಆರನೇ ಕ್ಲಾಸ ಅವರಿಗೆ ಹೇಳ ಕತ್ತಿ ನ ಏ ಪರ್ ಆಪ್ಪಲ್ ಬಿ ಪರ್ ಬಾಲ್
ಹೌದಾ ನಿಮ್ ಶಾಲೆಗೆ ಬರಲ್ಲ ಬಯ್ಯೋಬ ನಾನು
ಹ್ಮ
ಇಲ್ಲ ಬರ್ತ್ನಿ ಬ ಬಂದ್ಗೆ ಎಷ್ಟ ನಾನೇ ಟಾಪರ್ಐತನಿ ನನ್ ಯಾಕಂದ್ರಿ ಎಲ್ಲಾ ಬರ್ತಾವ
ನೀಗೇನ್ ಬರ್ತವ ಎಲ್ಲಾ ಜಡ್ವ
ನನ್ಗ ಎಲ್ಲ ಬರ್ತಾವ ನನ್ಗಬ್ ಬಿ ಇಬ್ರು ಮೂವರ್ ಪರಿಚಾರಲ್ಲಿ
ಹ ಏನಾದ್ರೂ ಅದ ಇದು ಬರ ಹೊಲ್ತು ಅ ಆ ಇ ಈ
ನೀನು ಪಸ್ನ ಇದ್ದೆ ಅ ಹೋನ್ಕ ಬರಲ್ಲ ಆ ಇ ಅಂತಿರಲ್ಲ
ಎಸ ಎೇಬ ಶೇಡೆ
ಎಷ್ಟ ನೀ ಹೇಳ ನೋಡಮ್
ಹ್ಮ್ ಎಬಿ ಸಿ ಡಿ ಇಪ್ಪತ್ತ ಆರ
ಇದುಅ ಆ ಇ ಈ
ನಲವತ್ಬತ್ತೇ ನಾವಲ್ಲ
ಹ್ಮ್ ಹಿಂದಿದಾಗ ಅಷ್ಟ
ಆ
ಹಿಂದಿದೊಳಗೆ ಎಷ್ಟಾವ
ಹಿಂದಿ ಒಳಗ ನಲ್ವತ್ನಾಕ್ ಅವ
ನಾಕವಾ ಅ ಆ ಇ ಈ
ಮತ್ತೇಸ ಆ ಈ ಈ ನಾ ಕ್ದ ಅಲ್ ಹ
ಏ ವರ್ಣಮಾಲೆ ಹಿಂದಿದಾಗ ವರ್ಣಮಾಲೆ ಎಷ್ಟಾವ
ಹದಿಮೂರು
ಎಂತ ಹುಚ್ಚಿದ ಸ್ವರಗಳು ಹೇಳ್ಬೇಕು ಅದು ಹದಿಮೂರಂತ ವರ್ಣ ಮಾಲ ಅಕ್ಷರ ಕತನಾ ಹೈ
ಹಾ ವರ್ಣಮಲ ಅಕ್ಷರ ಇಪ್ಪತ್ನಾಕೈ
ಹ ಎಂತ ಮೆಂಟಲಯ
ಸರಳ ಇಷ್ಟಾವ
ಸ್ವರಗೋಳ ಹದಿಮೂರು
ವ್ಯಂಜನಗಳ
ಮೂವತ್ ನಾಲ್ಕು
ಇವಾಗವಾಗಳ
ಟ್ಟು
ಹ
ಎರಡು
ಯಾವವು
ಹಂ ಆಹಾ
ನನ್ ಜನ
ವ್ಯಂಜನ ಮೂವತ್ನಾಕ ಅಂತ ಕಲ್ಲ
ಯದೇ ಅವು
ಅವೆಲ್ಲ ಈ ಸದ್ದು ಓದಕ್ಕ ಆಗಲ್ಲ ಮೊದ್ಲ್ ನೀ ತೆಂತಿದಿ ನಿಂದಿ ಸದ್ದು ಮೆನ್ಪಾಯಂಟ್
ಹ ನಾನಿನ ಹೇಳ್ತನ ಇ ನಾನ ಎ ಬಿ ಸಿ ಡಿ ಎಕ್ಸಾಮ್ ಕಟ್ಬೇಕು ಎ ಎಕ್ಸಾಮ್ ಕಟ್ಬೇಕು ಬಸ ಕೊಟ್ಬೇಕು
ನಿಮ ಸರ್ಗಳು ಏನ್ ಕಲೆ ಕತ್ತಾರ ಏನ
ನಮ್ ಸೋರಿನಾ ಈಗ ಎಲ್ಲ ಎಲ್ಲ ಮೂವೀಸ್ ಆರ್ಡ್ರ ಮಗೆ ಮತ್ತೆ ಹಿಂದಿ ಈ ಕನ್ನಡ ಮತ್ತೆ ಇಂಗ್ಲಿಷ್ ಈ ಕಲ ಕಲತಾರ
ಹೌದಾನ
ಹ್ಮ್
ನಿನ್ ಸಾಲಿ ಒಬ್ಬೇಕಿ ಅಕ್ಕ ಬರ್ತಾಳ ಗೊತ್ತದಾನ
ಹಕ್ಕ
ಕಾಣ ಚನ ಅಂತ ಬರ್ತಾಳೆ ಯಗ್ಗಂದ ರೆಡ್ಡಿ ಆಕಿ ನಿನ್ನೆ ಸ್ಕೂಲಗ್ ಬಂದಿದ್ಲ್ವಾ ಇಲ್ಲ ಇವತ್ತು ಬಂದಿದ್ಲಾನ
ಗೊತ್ತಿಲ್ಲ
ನೀವ್ ವ್ಯಾನ್ದಾಗ ಹೋಗಿಲ್ಲ ಅಲ್ಲ
ಹ್ಮ್
ತಗ ಬಾಗ ಎಲ್ಲ ನೋಡಲ್ಲಾನ
ಹ್ಮ್ ಹ್ಮ್ ನೋಡುವ
ಹ್ಮ್ ಇನ್ನೊಬ್ರು ಬರ್ತಾರ ಹಡ್ಗಿರ್ಲಸನ್
ಊಟೈಮೆಟ್ರ
ಹ
ಊಟ ಏ ಮಾಡ್ರಿ
ಊಟ ಹ್ಮ ಇವತ್ತು ಮಧ್ಯ ಇದಣ ನಮ್ಮಪ್ಪ ಬಿರಿಯಾನಿ ತಗಂಬಂದಿದ್ದ
ಹ್ಮ್
ಅದೆಲ್ಲ ತಿಂದೀವಿ ಸ್ವಲ್ಪ ಹೊಟ್ಟಿ ತುಂಬಐತಿ
ಹ್ಮ್
ಆಮೇಲ್ ಸ್ವಲ್ಪಪ್ ಮೊಸರು ಕುೂಡ್ದ್ ಮಕ್ಕ ಬೇಕು
ಹ್ಮ್ ಸರಿ ಸರಿ ತತ್ ಕಟ್ ಮಾಡತ್ ನೋಡ
ಮಾಡ ಹ